ಹಲೋ
ಹ ಹೇಳಿ
ಹೇಳಿ
ಹ್ಮ್ ಏನ್ ನಿಮಗೆ ಹಾ ನಿಮಗ್ ಕಾರ್ ಬಗ್ಗೆ ಏನಾದ್ ಇವಾಗ ನಾನು ಒಂದು ಕಾರ್ ತಗೋಬೇಕು ಕಾರ್ ತಗೋಬೇಕು. ಮನೆಯಲ್ಲಿ ಯಾರ ಮನೆಯಲ್ಲಿ ಹೇಳ್ತಿದ್ದಾರೆ ಯಾವ ಕಾರ್ ಸಜೆಸ್ಟ್ ಮಾಡ್ ತೀರಾ
ಲೈಕ್ ಬಜೆಟ್ ಎಷ್ಟಿದೆ.
ಬಜೆಟ್ ಇಲ್ಲ ತಗೊಂಡ್ರೆ ಚೆನ್ನಾಗಿರೋದೆ ತಗೋಬೇಕು ನಾನ್ ಬಜೆಟ್ ಅಂತೇನ್ ನೋಡ್ತಿಲ್ಲ.
ಲೈಕ್ ಈಗ ಕೋಟೆ ಇದೆಯಾ.
ಅಲ್ಲಾ ಇವಾಗ ಕೋಟಿ ಅನ್ನೋದ್ ಯಾವು ಇಲ್ಲತ್ತಾನ ಕಾರು ಆತರ ಅಂತ ಕೇಳ್ತಿವಿ ಅದು. ಇರ್ಲಿ ಕೋಟಿನೇ ಆಗಿರೋ ಪರವಾಗಿಲ್ಲ ಹೇಳಿ ಯಾವ್ದ ಚನಾಗ ಇದೆ ಕಾರು.
ಹ ಅದರೊಳಗೆ ರೋಲ್ಸ್ ರಾಯ್.
ರೋಲ್ಸ ರಾಯ್ ನನ್ ಕೇಳ ಇಲ್ಲ ಇವತ್ತ ಕೇಳ್ತಿರೋದು ಹ್ಮ್.
ಇದೆ ಕಾರ್ ಕಂಪ್ನಿ ಶೋರೂಮಲ್ಲಿ ಹ ಮತ್ ಮತ್ತೆ ಬಿ ಎಮ ಡಬ್ಲ್ಯೂ. ಹ ತಾರ. ತಾರು ಓಲ್ಡ್ ಬಟ್ ಟ್ರೆಂಡ್ ಅಲ್ಲಿದೆ.
ಹಾ ಹಾ ಹಾ.
ಹ ಮತ್ತೆ ಇದು ಹ ಮತ್ತೊಂದೆ ಬರುತ್ತೆ ತಡಿ. ಲೈಕ್ ಅದ್ ನೆನಪು ಆಗ್ತಿಲ್ಲ ಹೆಸರು ಫಾರ್ಚುನರ್.
ಹ ನನಗೆ ಬಿ ಎಮ್ ಡಬ್ಲ್ಯೂ ಇಲ್ಲ ಫಾರ್ಚುನ್ ಅಂತ ಅನ್ಕೊಂಡಿನಿ ಬಟ್ ನನಗೆ ಬಟ್ ತಗೊಂಡ್ರೆ ಒಂದೇ ಸತಿ ಇನ್ವೆಸ್ಟ್ ಮಾಡ್ಬೇಕಲ್ಲ ಚೆನ್ನಾಗಿರೋದು ತಗೋಳಣ ಅಂತ.
ಹ ಬಿ ಎಂ ಡಬ್ಲ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಮನೆ ಮುಂದೆ ನಿಲ್ಲಿಸಿದ್ರೆ.
ಅದು ಕರೆಕ್ಟ್ ಬಟ್ ಎಲ್ಲ ಸೇಮ್ ಇರುತ್ತೆ ಏನ್ ಮುಂದೆ ಇದ ಒಂದು ಚೇಂಜ್ ಆಗುತ್ತೆ. ಮತ್ತೆ ಅದ್ರಲ್ಲಿ ಬಿ ಎಂ ಡಬ್ಲ್ಯೂ ಅಂತ ಅಷ್ಟೇ ಚೇಂಜ್ ಆಗುತ್ತೆ.
ಏ ಇಲ್ಲಾ.
ಆ.
ಇಲ್ಲ ಇಲ್ಲ ಇಲ್ಲ ತುಂಬ ಕಾಮನ್. ಕಾರ್ಗೋ ಬಿ ಎಂ ಡಬ್ಲ್ಯು ತುಂಬಾ ತುಂಬಾ ಡಿಫ
ಸುಮ್ಮನೆ ಅಂದೇ ಅಸ ಬಟ್ ಹಂಗ ಸುಮ್ಮನೆ ಇ ಬಟ್ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ ತುಂಬಾ ಡಿಫ್ರೆನ್ಸ್ ಇದೆ. ಬಟ್ ಎಲ್ಲಾ ನೋಡಕ್ ಒಂದ ತರ ಇರ್ತಾವಲ್ಲ ಯಾವ ಯಾರ್ಲ್ಲರಿಗೂ. ಕನ್ಫ್ಯೂಷನ್ ಆಗಿ ಇದೇನ್ ಬಿಡುಗ ಎಲ್ಲ ಬಂದಿತಿ.
ಕಾರ್ ನೋಡ ತಕ್ಷಣ ಗೊತ್ತಾಗ್ಬಿಡುತ್ತೆ ಇದು ಬಿ ಎಮ್ ಡಬ್ಲ್ಯೂ ಅಂತ ಅಷ್ಟು ಡಿಫ್ರೆಂಟ್ ಆಗಿರುತ್ತ ತ್ತೆ ಏನು ಸಿಮಿಲರ್ ಆಗಿರಲ್ಲ.
ಓಕೆ ಓಕೆ ಹಾ ಹಾ.
ತುಂಬಾ ಡಿಫ್ರೆಂಟು ವೈಪ್ ಕೊಡುತ್ತೆ ಲೈಕ್ ಅದೆ ಎಂತ ಬಡವ ಆಗ್ಲಿ ಶ್ರೀಮಂತ ಯಾರೇ ತಗೊಂಡಿರ್ಲಿ ಎಲ್ಲ ತಿರುಗಿ. ತಿರುಗಿ ನೋಡುವಂತ ಗಾಡಿ ಇದು.
ಓ ರೀ ಆ ಹಾ.
ಯಾವತ್ತೂ ವ್ಯಾಲ್ಯೂ ಬೀಳಲ್ಲ ಅಂತಾರಲ್ಲ.
ಆ ಹಾ.
ಆ ಥರ.
ಓ ಓಕೆ.
ಹ್ಮ್.
ಹಂಗಂದ್ರೆ ಬಿ ಎಮ್ ಡಬ್ಲ್ಯೂ ಸಜೆಸ್ಟ್ ಮಾಡ್ತಿದ್ದೀರಾ.
ಹಾಂ ಬಿ ಎಮ್ ಡಬ್ಲ್ಯೂ ಫಾರ್ಚುನರು ಚೆನ್ನಾಗಿ ಬರುತ್ತೆ. ಎಷ್ಟು ಮಳೆ ಗಾಳಿ ಏನ ಬಂದ್ರೂನು.
ನನಗೆ ಹೆಂಗ್ ಗೊತ್ತಾ ಓಪನ್ ಕಾರ್ ಬೇಕು.
ಹ ಅದು ಸಿಗುತ್ತಲ್ಲ.
ಹ್ಮ್ ಬಿ ಎಂ ಡಬ್ಲ್ಯೂ ಇರುತ್ತೆ
ಹಾ ಬಿ ಎಮ್ ಡಬ್ಲ್ಯೂ ಅಲ್ಲೇ ಇರೋದು
ಹ್ಮ್ ಹ್ಮ್
ಹ ಸ್ವಿಫ್ಟಲ್ಲೂ ಸಿಗುತ್ತೆ ಅನಿಸುತ್ತೆ
ಹೊ ಓಕೆ ನನ್ನ ಬಿ ಎಮ್ ಡಬ್ಲ್ಯೂನೇ ಸಜೆಸ್ಟ್ ಮಾಡತೀನಿ ಮನೆಲಿ
ಹ್ಮ್ ನೋಡಿ ಮಾಡಿ ಲೋನ್ಸ್ ತಗೊಳ್ಳಿ ಲೈಕ್ ಯಾವ್ದಾದಾರೂ ಹೆಣ್ಮಕ್ಳು ಮೇಲೆ ತೆಗೆಸ್ರಿ
ಹಾ ಅದು ಕರೆಕ್ಟ್ ಹೌದು ಅದು ಕಡಿಮೆ ಏನೋ ಬೀಳುತ್ತಂತೆ ಅಮ್ಲೋನ್ಏನಂತ ಅಂದ್ರು
ಹ್ಞ ಮತ್ತೆ ಏನೇನು ಎಕ್ಸ್ಟ್ರಾ ಫಂಡಸ್ ಎಲ್ಲ ಇರುತ್ತೆ
ಹ ಹೌದು ಇ ಎಮ್ ಐ ತ್ರೂ ಹೋಗೋದು ಬೆಸ್ಟಾ ಸುಮ್ನೆ ಕ್ಯಾಶ್ ಕೊಟ್ಟು
ಇಲ್ಲ ಇ ಎಮ್ ಐ ನೀ ಬೆಸ್ಟು ಅನ್ಸುತ್ತೆ
ಇನ್ನು ಇನ್ನೊಂದ ಏನ್ ಗೊತ್ತಾ ಸುಮ್ನೆ ಕ್ಯಾಶ್ ಕೊಟ್ಟ ಆರಾಮಾಗಿರದು ಬೆಸ್ಟು ಇ ಎಂ ಐ ಕೊಟ್ಬಿಟ್ರೆ ಆಗ್ಲಲ್ಲ ಮಂತ್ಲಿ ಮಂತ್ಲಿ
ಹ ಅದು ಕರೆಕ್ಟ ಎಷ್ಟ ಇಗ ಎಷ್ಟು ಕಟ್ತಿಯೋ ಆಮೇಲೆ ಬೇಕಾದ್ರೆ ತಗೋಬಹುದಾ. ಹಾ ಹಾ
ಆಮೇಲೆ ಬೇಕಾದ್ರೆ ಇ ಎಮ್ ಐ ತ್ರು ಹೋಗಬಹದು ಇವಾಗ ಎಷ್ಟ್ ಇರುತ್ತ ಅಷ್ಟ ಕಟ್ಟಿ ಆಮೇಲೆ ಇ ಎ ಮಂ ಐ ತ್ರು ಹೋಗಬಹದು.
ಹಾ ಹಾ ಇಲ್ಲ
ಹು
ಲೈಕ್ ಅವ್ರದ್ದೊಂದು ಪ್ಲ್ಯಾನ್ಸ್ ಇರುತ್ತೆ.
ಹ್ಮ್ ಹ್ಮ್ ಹ್ಮ್
ಈಗ ನೀವು ಒಂದು ಸೆವೆಂಟಿ ಟೂ ತಗೊಂಡ್ರಿ ಅಂದ್ಕೊಳ್ಳಿ ಅಂದ್ಕೊಳ್ಳಿ. ಅಷ್ಟಕ್ ಬರಲ್ಲ ಬಟ್ ಹೇಳ್ತಿರೋದು ಅಷ್ಟಕ್ಕಂದ್ರೆ ನೀವು ಇವಾಗ ಒಂದು ಹದಿನೆಂಟು ಕಟ್ತೀರಾ ಅಂದರೆ
ಹಾ ಹಾ
ಇನ್ನೊಂದು ಸೆವೆನ್ ಮಂತಗೆ ಸಿಕ್ಸ್ ಥೌಸಂಡ್ ಆ ಥರ ಕಟ್ಕೊಂಡು ಹೋಗಿ ಅಂತಾರೆ.
ಆ ಹಾ
ಇಲ್ಲಪ್ಪಾ ನನ್ನ ಹತ್ರ ಅಷ್ಟಲ್ಲ ನಾನು ಬರೇ ಟೆನ್ ಕಡ್ತೀನಿ ಅಂದರೆ
ಹಾ
ಈ ಎಮ್ ಐ ಒಳಗೆ ಇನ್ನೂ ಜಾಸ್ತಿ ಮಾಡ್ತಾರೆ ಅವ್ರು ಇಷ್ಟು ತಿಂಗಳು ಅಂತ ಕೊಟ್ಟಿರ್ತಾರೆ ಇಷ್ಟು ತಿಂಗಳೊಳಗೆ ತಿರಿಸ್ಬೇಕು.
ಓಕೆ ಹ್ಮ್ ಹ್ಮ್ ಹ್ಮ್
ಆಥರ
ಹ್ಮ್ ಹ್ಮ್ ಹ್ಮ್
ಹ್ಮ್
ಆಥರ ಇದೆ
ಆತರ ಇದೆ ಈ ಎಮ್ ಐ ಐತ್ರು
ಹೋಗ್ಲೇಬೇಕು ಈಗ ಅಂದ್ರೆ ಅಷ್ಟ ತಕೊಂಡ್ ಅಮೌಂಟ್ ಇಲ್ಲ ಅಂದ್ರೆ ಈಗ ಒಂದು ಈಮತ್ರುನೆೇ ಹೋಗ್ಬೇಕು.
ಹ ಹೌದು ಇ ಎಮ್ ಐ ಥತ್ರೂ ಇನ್ನೂ ಬೆಸ್ಟ್ ಆ್ಯಕ್ಚುಲಿ ಹೌ ಹ್ಮ್
ಇದು ಕಡಿಮೆನು ಆಗುತ್ತೆ ಅನಿಸುತ್ತೆ ಅಮೌಂಟು
ಹ್ಮ್ ಹೌದು
ಹಾ ಹಾ
ಹ್ಮ ಕಡಿಮೆನು ಆಗುತ್ತೆ. ಮತ್ತೆ ಸ್ವಲ್ಪ ಹೆಚ್ಚು ಕಮ್ಮೆ ಮಾಡ್ತಾರೆ ಸ್ವಲ್ಪ ಪರಿಚಯ ಇರೋರು.
ಹ್ಮ ಹ್ ಹ್ ಹ್.
ಏನಾದರೂ ಆದರೆ ಇಲ್ಲ ಅಂದ್ರೆ ಇಲ್ಲ.
ಹ್ಮ್ ಹ.
ನೋಡ್ಬೇಕು ಹೆಂಗಿದೆ ಅಂತ. ಕಾರ್ ಸೆಲೆಕ್ಷನ್ಸ್ ಅದೆೇ ನೋಡ್ಬೇಕ ಅದೆ ಎಲ್ಲ ಎಲ್ ತಂಡ್ರೆ ಚೆನ್ನಾಗೆ.
ನಂಗನಸುತ್ತೆ ಬ್ಯಾಂಗ್ಳೂರು.
ಬ್ಯಾಂಗಳೂರು ಬೆಸ್ಟಾ.
ಹಾಂ ಬೆಸ್ಟು ಲೈಕ್ ಹೆಂಗ ಗೊತ್ತಾ ಕಂಪ್ನಿ ರಿಸರ್ವೇಟಿವ್ ಇರುತ್ತಲ್ಲ. ಆ ಥರ ಪ್ಲೇಸಸಲ್ಲಿ ತಗೊಂಡ್ರೆ ಸ್ವಲ್ಪ ಸೇಫ್. ಲೈಕ್ ನಾವು ಹೇಳಿದಾಗೆಲ್ಲ ಸ್ವಲ್ಪ ನಮಗೆ ಕೇರಿಂಗಲ್ಲಿ ತಗೊಂತಾರೆ ಏನರಾದ್ರೆ ಅದೇ ಬೇರೆ ಕಡೆ ಆದ್ರೆ ಅಷ್ಟು ಇದಿರಲ್ಲ.
ಹ್ಮ್.
ಬೆಂಗ್ಳೂರ್ ಸಜೆಸ್ಟ್ ಮಾಡ್ತೀರಾ ಅಲ್ ತಗೊಂಡ್ರೆ ಚೆನ್ನಾಗಿ ಅಂತ ಮೈಸೂರಲ್ಲ ಮೈಸೂರಗೂ ಇದೆಲ್ಲ.
ಹ್ಮ್ ಮೈಸೂರಲ್ಲಿ ಇದೆ. ಅಲ್ಲೂ ಚನ್ನಾಗಿದೆ ಅಲ್ಲೂ ಚೆನ್ನಾಗಿದೆ ಅಲ್ಲಿ ಕಾರ್ ಶೋರೂಮೇ ಇದೆ. ಹೌದು ಪಯಾಣ ಅಂತ.
ಹ್ಮ್ ಹ್ಮ್ ಹ್ಮ್
ಹ್ಮ್ ಅದು ತುಂಬಾ ಚೆನ್ನಾಗಿದೆ.
ಇವಾಗಂತೂ ರೀಸೆಂಟ್ ಆಗಿ ಎಷ್ಟು ಜನ ಕಾರ್ ತಗೊಂತಿದಾರ ಅಂದ್ರೆ ತುಂಬಾ ಜನ ತಗೊಂಡರು. ಹ್ಮ್
ದುಡ್ಡಿದೆ ಎಲ್ಲರತ್ರ. ಹ್ಮ್
ಚೆನ್ನಾಗೆ ಅದು ಹೆಂಗ ಆಗಬಿಟ್ಟಿದೆ ಅಂದ್ರೆ ಇವಾಗ ಸುಮ್ಮ್ನೆ ದುಡ್ಡಿರೋದ್ನ ಯಾಕ ಇಡ್ಕೋಬೇಕು ಎಲ್ಲದಕ್ಕಾದ್ರೂ ಇನ್ವೆಸ್ಟ್ ಮಾಡ್ಬೇಕಲ್ಲ ಅಂತ ಎಲ್ರೂ ಪ್ಲಾನ್.
ಹ್ಮ್ ದುಡ್ಡು ಇಟ್ರ ಸುಮ್ನೆ ಏನು ಹಾಳ ಗತೈತಿ ಏದಕ್ಕಾರ ಇನ್ವೆಸ್ಟ್ ಮಾಡಿದ್ರೆ ಬೇರೆಯವ್ರಗಾರು ಗೊತ್ತಾಗುತ್ತೆ.
ಹಾ ಹೌದು ಆತರ ಇವಾಗಂಗ ಆತರ ಮೈಂಡ್ಸೆಟ್ ಇವಾಗ ಮಾಡಿದ್ದಾರೆ.
ಹ್ಮ್ ಈಗ ಎಲ್ಲಾರು ದುಡಿತವ್ರೆ ಹೆಣ್ಮಕ್ಳು ಗಣ್ಮಕ್ಳು.
ಹ್ಮ್ ಎಲ್ಲರೂ.
ಹ್ಮ್ಮ
ಇವಾಗ ಯಾರು ಏನಾಗೆ ಮನೆ ಕುತ್ಕೊಂಡ್ ಯಾರು ಸುಮ್ಮನೆ ಇರಲ್ಲ ಎಲ್ರೂ ಜನನ್ ದುಡಿಯಕ್ ಹೋಗ್ಬೇಕ ಅಷ್ಟೆ. ಅವ್ರ ಅವ್ರ ಕಾಲ್ ಮೇಲೆ ಅವ್ರ ಅವ್ರರು ನಿಂತ್ಕೊಂಡು ಅವ್ರ ಅವ್ರ ಜೀವನ ಮಾಡ್ಕೊಂತಿದ್ದಾರೆ.
ಹ್ಮ್.
ಹ್ಮ್
ಇನ್ನೊಂದ್ ಏನ್ ಗೊತ್ತ ಬೇರೆ ಹತ್ರ ಆಗ್ಲಲ್ಲಾ ಕೇಳ ಬದ್ಲಿ ನಾವೇ ದುಡ್ಕೊಂಡು ಆರಾಮಾಗಿರೋದು ಬೆಸ್ಟ್.
ಹ್ಮ್ ಹೌದು ನಿಜ ಅದುೂ ನಿಜ.
ಹ್ಮ್ ಎಷ್ಟ ದಿನ ಅಂತ ಕೇಳ್ಬೇಕೇಳಿ ನಾವು. ಹ ಎಕ್ಸಾಂಪಲ್ ಪಪ್ಪ ಈಗ ಅಪ್ಪ ಅಮ್ಮ ಓದಸ್ತೀರ್ತಾರೆ ಎಷ್ಟ್ ಜನ ಎಷ್ಟ್ ಸತಿ ಅಂತ ಎಷ್ಟ್ ದಿನ ಅಂತ ಅವ್ರಗ ಇರೋ ತನ ಓಸ್ತಾರೆ. ಅದಾದ್ಮೇಲೆ ಗಂಡನ್ ಹತ್ರಾ ಎಷ್ಟ ಸತಿ ಅಂತ ಕೇಳಣಾ.
ಹೌದು ಮತ್ತೆ ಇನ್ನೊಬ ಹೆಂಗ ಕೈ ಚಾಚ್ಕ ಆಗುತ್ತೆ ಆಗೇನ್ ಗಂಡ ಹತ್ರ ತರ ಈಗನ್ ಹ. ಹಡ್ಗರ ಅಲ್ವಲ್ಲ ನಿ ನೀನ್ ನೋಡ್ ಕೊ ಆಥರ ಆಗಿಂದು ನನ್ನ ಅವ್ಳ ಬರ ಎಲ್ಲ ನಂಗೆ ಅನ್ನೋರು.
ಹೌದು.
ಈಗ ಹಾಗಲ್ಲ.
ತುಂಬಾ ಡಿಫ್ರೆಂಟ ಆಗ್ಬಿಟ್ಟಿದೆ ಕಾಲಾ.
ಹಾ ಅಷ್ಟು ಈಸಿಯಾಗಿ ಹುಡುಗರು ಕೈ ಹಿಡಿಯೋದಿಲ್ಲ ಹ್ಮ್.
ಸುಮ್ಮನೆ ಅವರು ಹೇಳಿದ ಹೇಳಿದ್ದ ದಿನ ಒಂದೆರಡು ದಿನ ಕೊಡ್ತಾರೆ ಆಮೇಲೆ ಅವ್ರ ಪಡೆಗೆ ಅವರು ಸುಮ್ಮನೆ ಆಗಿ. ಅವ್ರದ ಅವ್ರರು ನೋಡ್ಕೊಂತಾರೆ. ಅದಕ್ ನ ನಮಗ್ ಏನ್ರರು ಒಂದ್ ಇವಾಗ ಗ್ರೇವಿಂಗ್ಸ್ ಇರುತ್ತೆ ತಗೊಂಡ್ಲೇ ಬೇಕು ಎಷ್ಟು. ಅಲ್ಲಿ ಹೋಗಿ ನಮಗೆ ತಿನ್ನಂಗಾಗಿದೆ ಕೊಡಿ ಅಂತ ಕೇಳಕ ಆಗ್ತತಾ. ಹ ಸ್ಟ್ರಾಂಗ್ ಇರ್ಬೇಕು ಈ ಕಡೆ ಎಷ್ಟ. ಈ ಕಡೆ ಫಿಸಿಕಲಿ ಸ್ಟ್ರಾಂಗ್ ಇರಬೇಕು ಫೈನಾನ್ಷಿಯಲಿನೂ ಸ್ಟ್ರಾಂಗ್ ಇರಬೇಕು.
ಹೌದು.
ಹ್ಮ್.
ಬಟ್ ಸಮಟೈಮ್ಸ್ ಫಿಸಿಕಲಿ ಆದರೂ ಸ್ವಲ್ಪ ಕುಗ್ಗಿದ್ರು ಓಕೆ.
ಹ್ಮ್.
ಏನೋ ಒಂದ್ ಮಾಡಿ ಎದಳ್ಬಹುದು ತುಂಬಾ ತುಂಬಾ ಡಿಪ್ರೆಸ್ ಆದ್ರೂ ಏನೋ ಒಂದ ಮಾಡಬಹದು ಬಟ್ ಫಿನಾನ್ಷಲಿ ಆದ್ರೆ ಅದು ತುಂಬಾ ಕುಗದ್ರೆ. ತುಂಬಾ ಕಷ್ಟ.
ಕಷ್ಟ ಹೌದುದು ಹೌದು ತುಂಬಾನೆ ಕಷ್ಟ.
ಹ್ಮ್. ಲೈಫ್ ಫುಲ್ ಡಿಫ್ರಂಟ್.
ಹಾ ಹೌದು.
ಅವರು ಏನೋ ಟ್ರಿಗರ್ ಮಾಡೋ ತರಾ ಮಾತಾಡೋದು ಹಾ ನಮ್ಮ ಫಸ್ಟಿಗೆ ಡಿಪ್ರೆಸ್ಸ. ಲೈಕ್ ಮನೆಯವರು ಹಂಗೆ ಹೇಳಿ ನಾವು ಬೇರೆ. ತರಾ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ.
ಹೌದೌದು.
ಆಮೇಲಿಂದ ವಿಚ್ ಸ್ಟಾರ್ಟ್ ವಾಂಟೆಡ್ ಟು ಸೇ ಹೇಟ್ಡ್ದ್. ಅವ್ರನ್ನ ಹೇಟ್ ಮಾಡೋದಕ್ ಸ್ಟಾರ್ಟ್ ಮಾಡ್ತೀವಿ.
ಹೌದೌದು.
ಸೊ ಅದ ಸುಮ್ಮನೆ ಅಂದರ ಬದಲೋ.
ಹಾ.
ಫಿನಾನ್ಷಿಯಲಿ ಸ್ಟ್ರಾಂಗ್ ಇರಬೇಕು ಇಲ್ಲಾಂದ್ರ
ನಮ್ಮನ್ ಅದ ನಮ್ಮ ಲೈಫ್ ನಮ್ ಲೈಫ್ ನಾವೇ ಲೀಡ್ ಮಾಡ್ಕೋಂಗ ನಾವ ಇದ್ರೆ ಸಾಕು.
ಹ್ಮ್.
ಏನು ನೆಸಸ ನೆಸಸ ನೆಸಸಿಟಿ ಥಿಂಗ್ಸ್ ನಾವೇ ಪರ್ಚೇಸ್ ಮಾಡ್ಕೊಂಡ್ ನಾವೇ ಇದ ಮಾಡ್ಕೊಂಡ್ರೆ ಆರಾಮಾಗಿರ್ಬಹದು ಹಗ್ಗಲ್ಲಾ ಅವ್ರ ಹತ್ರನೆ ಹೋಗಿ ಅವಾವನ್ ಕೇಳಕ್ ಆಗ್ತತಿ.
ಅದೇ ಅದೇ ನಿಜ ಅದು ಅದು ತುಂಬ ಬೇಜಾರು.
ಇವಾಗ ಲೈಫ್ ತುಂಬಾ ಲೈಫ್ ಹೆಂಗ ಆಗ್ಬಿಟ್ಟಿದೆ ಅಂದ್ರೆ ನಮ್ ಪಡೆ ನಾವ್ ಇರಂಗ ಹೆಂಗ ಆ ಒಂಥರ ಒಂಟಿ ಜೀವನ ತರ ಆಗ್ಬಿಟ್ಟಿದೆ ಇವಾಗ ಮತ್ತೆ ಆದ್ರ ಸಮೇತ ಯಾರು ಅಷ್ಟು ಚೆನ್ನಾಗಿ ಜೀವನ ಮಾಡ್ತಿಲ್ಲ ಎಲ್ಲಾ ನೋಡ್ತಿದ್ದೀರಲ್ಲ ನೀವೇ ಸೋಷಿಯಲ್ ಮೀಡಿಯಾದಲ್ಲಿ ಲವ್ ಮಾಡದರ ಸಮೇತ ಡೈವರ್ಸ್ ಕೊಟ್ಟಿದಾರ ಅಂದ್ರೆ
ಹೌದು ಈಗಿನ ಜನ್ರೇಷನ್ ಅದೆಲ್ಲ ಕಾಮನ್ ಟ್ರೆಂಡ್
ಹ್ಮ ಇವಾಗ ಡಿವೋರ್ಸ್ ಅಂದಬಿಟ್ರೆ ಫುಲ್ ಖುಷಿ ಎಲ್ರು. ಹ್ ಡಿವೋರ್ಸ್ ಅನಬಿಟ್ರೆ ಫುಲ್ ಖಷಿ ಎಲ್ರಿಗೂ
ಹೌದು ಅದ್ರಲ್ಲೂ ಅವ್ರ ಅಸ್ತಿ ಇವ್ರಗ ಅರ್ಧ ಇವ್ರ ಅರ್ಧ ಅದು ಕೋಸ್ಕರ ನಾರು ಮಾಡ್ಕೊತಾರೆ.
ಹ್ಮ
ಏನೋ ಅವರವ್ರ ಸೆಕ್ಯೂರ್ ಸೇಫ್ಟಿ ಅಷ್ಟೇ ನೋಡ್ಕೊಳದು. ನನ್ಗೋಸ್ಕರ ಬಂದಿದ್ದಳೆ ನನ್ಗೋಸ್ಕರ ಬಂದಿದ್ದಾನೆ. ಅದನ್ನ ಯಾರು ಯೋಚನೆ ಮಾಡಲ್ಲ.
ಹೌದು.
ಹ್ಮ ಸರಿ ತಗೊಳ್ಳಿ.
ಹ್ಞೂ ಸರಿ.
ಸರಿ.